ಹಲೋ ಹಲೋ ಟ ಶರ್ಟ್ ತ ಹಲೋ ಹಲೋ ಹಲೋ ಹಲೋ ಹಾ ಕೇೇಳಸ್ತೀರ ಕೇೇಳಸ್ತದೆ ಕೇೇಳಸ್ತ
ಹ್ಮ ಊಟಯ್ತಬ್ರು
ಏನ್ ಹ ಆಯ್ತ ಬ್ರೋ ನಿಮ್ದ
ನಮ್ದು ಆಯ್ತಬ್ರು
ಹ್ಮ್ ಏನ್ ಮಾಡ್ತಾ ಇದ್ರರಿ
ನಾವು ಗೇ ಮಾಡ್ತಾ ಇದ ಇದ್ವಿ
ಹೌದು ಏನ್ ಮಾಡಿದ್ರಿ ಊಟ ಹಲೋ ಹಲೋ
ಕೇಳಳ್ಸಾ ಇಲ್ವಾ
ಹಾ ಕೇಳಿಸ್ತಿದೆ ಇವಾಗ
ಹಾ ಅನ್ನ ಮತ್ತೆ ಬಸ್ಸಾರು ಮತ್ತೆ ಅನ್ನ ಮಾಡಿದ್ರುಬ್ರು
ಹಾ ಹೌದಾ ಹ್ಮ್ ತದೆ ಎಲ್ಲಿದೀ್ರಾ ಇವಾಗ ಎಲ್ಲಿದೀರಾ
ಮನನಲ್ಲಿದ್ದೀವಿ
ಹೌದು
ಹ್ಮ ಹ ನಿಮರು ಸಮಾಚಾರ ಊಟ ಆಯ್ತಾ ನಿಮ್ದು
ನಮ್ದು ಆಯ್ತು ಊಟ ನಿಮ್ದ ಆಯ್ತಾ
ಹಾ ಆಯ್ತುೊಬ್ರು
ಹ್ಮ್ ನಮ್ ಮಳೆ ಬಂದಿದೆ್ಯಾಬ್ರೋ ನಿಮ್ ಕಡೆ
ಇಲ್ಲವರು ಮಳೆ ಇಲ್ಲ ಹ್ಮ ನಿಮ್ ಕಡೆ ಮಳೆ ಬರ್ತಾ ಇದ್ಯಾಪ್ಪ ಹ
ನಮ್ ಕಡೆ ಸ್ವಲ್ಪ ಬಂದೋಯ್ತು
ಹಾ ಹಾ ಸರಿ ಸರಿ ಹ್ಮ
ಸ್ವಲ್ಪ ಸ್ವಲ್ಪ ಹೊತ್ತು ಬಾಳ ಏನ್ ಬಂದಿಲ್ಲ
ವಾಹ
ಹ್ಮ್
ನೇನು ಸಮಾಚಾರ
ನೀನ್ ಇಲ್ಲಬ್್ರ ನೀವೇ ಹೇಳ್ಬೇಕು ನೋಡಿ ಸಮಾಚಾರ
ಹ ಆರಾಮಾಗಿದ್ದೀರಾ
ಹಾ ಆರಾಮಾಗಿದ್ದೀವಿ ನೀವ್ ಆರಾಮಾಗಿದ್ರಾ
ಹಾ ಬ್ರಿ ಆರಾಮಾಗಿದ್ದೀರಿ
ಹಾ ಹೇಗಿದೆ ವಾತಾವರಣ ಇಾಗ ನಿಮ್ ಕಡೆ
ವಾತಾವರಣ ಏನಿಲ್ಲ ಬ್ರೋ ನಾರ್ಮಲ್ ಪತ್ಲಗೆ ಇದೆ ಹಾ ಹ
ಹ್ಮ್ ಎಕ್ಸಾಮ್ ಯಾವಾಗಿದ್ದಾವೆ ಮತ್ತೆ
ಹ ಎಕ್ಸಾಮು ನಾಳೆ ಒಂದಿದೆ
ನಾಳೆ ಒಂದಿದೆ
ಹಾ ನಾಳೆ ಇಂಗ್ಲೀಷ್ ಇದೆ
ಹ್ಮ್
ಆದರು ಕಂಪ್ಲೀಟ್ ಮಾಡ್ಕೋಬೇಕು
ಓದಿದಿರಾ
ಹಾ ಬ್ರೋ ಓದಿದ್ದೀಿವ
ಹಾ
ಹ್ಮ್ ಹ ಸಮಾಚಾರ
ಏನಿಲ್ಲ ಜಾಸ್ತಿ ಇಂಗ್ಲಿೀಷ್ ಅಲ್ಲಿ ಗ್ರಾಮರ್ ಬರುತ್ತಲ್ಲ ಬ್ರಾ
ಹ
ಜಾಸ್ತಿ ಇಂಗ್ಲಲಿಷ್ ಇಂಗ್ಲೀಷ್ ಅಲ್ಲಿ ಗ್ರಾಮರ್ ಬರುತ್ತೆ
ಹ ಜಾಸ್ತಿ ಏನು ಬರಲ್ಲಬ್ರು ಒಂದ್ ಹತ್ತು ಮಾರ್ಕ್ಸ್ ಅಷ್ಟೇ ಅದು
ಹೌದಾ
ಹಾ ಡಿಗ್ರಿ ಅಲ್ವಾ ನಮ್ದು
ಹ್ಮ್
ಹಾ ಅದಕ್ಕೆ ಹತ್ತು ಮಾಲ್ಸ ಬರುತ್ತೆ ಅಷ್ಟೇ
ಹಾ
ಹಾ ಏನ್ರು ಸಮಾಚಾರ
ಏನಿಲ್ಲ ನೀವ ಹೇಳ್ಬೇಕ ಗುರು
ಹ್ಞೂ
ಮತ್ತೆ ಮಳೆ ಬಂದಿಲ್ವಾ ನಿಮ್ ಕಡೆ
ಹಾಂ
ಮಳೆ ಬಂದಿಲ್ವಾ
ಮಳನಾ
ಹ್ಮ್
ಮಳೆ ಬರ್ತಾ ಇಲ್ಲ ಬ್ರೋ ನಡುವೆ
ಹೌದು ಯಾವಾಗ ಬಂದಿದೆ ಮತ್ತೆಲ್ಲ ಅಷ್ಟು
ಹ
ಮಳೆ ಯಾವಾಗ ಬಂದಿದೆೆಯ ಲಾಸ್ಟ್
ಮಳೆ ಎಷ್ಟ ದಿನ ಆಯ್ತು ಒಂದು ಎಂಟು ಒಂಬತ್ತು ದಿನ ಆಯ್ಟ್ರು ಮಳೆ ಬೊಂದು ಹಾ ಹ
ಏನ್ ಬೆಳೆ ಏನ್ ಬೆೀಳದಿದ್ದೀರಾ
ಬೆಳನಾ
ಹ್ಮ್
ಬೆಳೆ ನಮ್ದೇನು ಜಮೀನ್ ಇಲ್ಲ ಅಲ್ವಾ
ಹ್ಮ್ ಜಮೀನು ಇಲ್ವಾ ನಿಮ್ದು
ಹ ಹ ಜಮೀನ್ ಇಲ್ಲ ಅದಕ್ಕಾಗಿ ಹ್ಮ್ ಸು್ನೆ ಇದ್ದೀವಿ ನಮ್ದಂದ್ರೆ ಒಂದ ವಾರಕ್ಕೆ ಒಂದ ಇದ್ ಮಾಡ್ತಾ ಇದ್ದೀವಿ ರಾಗಿವಲ್ಲ
ಹಾ
ವರಕ್ಕೆ ಅಂದ್ರೆ ಗೊತ್ತಾ
ಹ್ಮ
ಹಾ ವಾರಕ್ಕೆ ತಗೊಂಡು ಒಂದು ವಾರ ಮಾಡ್ತಾ ಇದ್ದೀವಿ
ಹಾ
ಕ್ರರ ಒಕ್ರೆ ಬರುತ್ತೆ
ಹೌದಾ
ಹಾ
ಹ್ಮ್
ಹ್ಮ ನರು ಸಮಾ
ಯಾವಾಗ ಬಂದ್ರಿ ಎಲ್ಲಿಗೆ ಹೋಗಿದ್ರ ಅಂತ ಹೇಳಿದ್ರಲ್ಲ
ಆಾಂ
ಎಲ್ಲಿಗೆ ಹೋಗಿದ್ರಲ್ಲಾ ಯಾವಾಗ್ ಬಂದ್ರಿ
ನಾವ ಹಾ ನಾವವು ಬಂದ್ವಿ ಎಷ್ಟೊತ್ತಿಗೆ ಆರು ಆರೂವರೆಗೆ ಬಂದಿವಿ ಬ್ರೋ
ಆರುವರೆ ಹೋದ್ರ
ಹಾ
ಹ ನಿಮ್ಮೂರಿಂದ ಅಲ್ಲಿಗೆ ಎಷ್ಟ್ ಕಿಲೋಮೀಟರ್ ಹಾಗುತ್ತೆ
ನಮ್ಮೂರಿಂದ ಅಲ್ಲಿಗೆ ಹನ್ನೆರಡು ಹದ್ಮೂರ್ ಕಿಲೋಮೀಟ್ರ ಆಗುತ್ತೆ ಹನ್ನೆರಡು ಹದ್ಮೂರ್ ಕಿಲೋಮೀಟ್ರ ಅಂದ್ರೆ ಬಸ್ ಸಿಕ್ಕಿಲ್ಲ ಬ್ರೋ ಹೇಳಿದೆ ಅಲ್ವಾ ಒಂದ್ ಅವರ್ ಬಿಟ್ಟು ಒಂದ್ ಅವರ್ ಬಸ್ ಇರೋದು ಅಂತ
ಹ್ಮ್
ಹಾ ಅದರಿಂದ ಬಸ್ ಸಿಕ್ಕಿಲ್ಲ
ಹ್ಮ್ ಮಾರ್ನಿಂಗ್ಗೆ ಹೋಗಿದ್ರೇನ್ ಇವತ್ತು
ಹಾ
ಮಾರ್ನಿಂಗೆ ಹೋಗಿದ್ರಾ
ಹಾ ಹೋಗಿದವಿ ಮಾರ್ನಿಂಗ್ ಅಂತ ಹೋಗಿಲ್ಲ ಮಾರ್ನಿಂಗ್ ಹೋಗಿಲ್ಲ ಎಷ್ಟೊತ್ತಿಗೆ ಹೋಗಿದ್ ನಾವು ಎರಡು ಗಂಟೆ ಮೂರು ಗಂಟೆೆಗೆ ಹೋಗಿದ ನೋಡ್
ಹಾ ಹೌದಾ
ಹ್ಮ್ ಹ್ಮ್ಏನ್ ಬ್ರೋ ಸಮಾಚಾರ ನೀವು ಎಲ್ಲೆಲ್ಲಿೋಗಿದ್ರಿ ಬೆಳಿಗ್ಗೆಯಿಂದ
ನಾವ ಎಲ್ಲಿ ಹೋಗಿಲ್ಲ ಮನಲಿ ಕೂತಿದ್ವಿ ಊಟ ಊಟ ಮಾಡಿಮಲ್ಗ್ ಸ್ವಲ್ಪ ಮಾತ್ ಫ್ರೆಂಡ್ಸ್ ಹಚ್ಚಿದ್ರು ಮತ್ ಡದ್ವಿ ಹನ್ನೆರಡು ಗಂಟೆಗೆ ಮುಕೊಂಡವ್ ನಾಕ್ ಗಂಟೆಗೆ ಎದ್ದಿದೀನಿ
ಹ ಸರಿ ಸರಿ ಸರಿ ಸರಿ
ನಾಲ್ಕು ಗಂಟೆೆಗೆದ್ದು ಸ್ವಲ್ಪ ಹೊಲಕ್ ಹೋಗಿದ್ದೆ
ಹ ಟಾಸ್ಕ್ ಬಿಟ್ಟಿದ್ದಾರಾ
ಇಲ್ಲ ಬ್ರೋ
ಹ್ಮ್ ಮತ್ತೆ ಹೆಂಗ್ ಮಾಡ್ತೀರಾ ಅಂದೇ ನೀವು
ಇದೇ ತಟ್ಟೆ ಇದೆ ಅಲ್ಲ ಅದೇ ತಂದು ಮಾಡ್ಬೇಕು
ಹಾ ಹಾ ಸರಿ ಸರಿ ಸರಿ
ಹ್ಮ್ ನಿಮ್ಮದು
ನಮ್ದು ಟಾಸ್ಕ್ ಬಿಟ್ಟಿದ್ದಾರೆ ಬ್ರೋ ನೆನ್ನೆನೋ ಮೊನ್ನೆನೋ ಬಿಟ್ಟಿದ್ದಾರೆ ಇನೇನು ಸಮಾಚಾರ ಹಾ
ಮತ್ತೆ ಏನು ಇಲ್ಲ ಸಮಾಚಾರ ನೀ
ಹೊಲಾ ಸೈಡ್ ಹೆಂಗಿದೆ ನಿಮ್ದು
ಹ್ಮ ಸೈಡ್ ಹತ್ತಿ ಬೆಳೆದಿದೀವಿ ಬಂದೇ ಇಲ್ಲ ಅದು ಬೆಳೆನೆ
ಹ ಹೌದಾ
ಹ್ಮ
ಹ ಹ ಸರಿ ಸರಿ
ಅದು ಮಳೆನೇ ಇರ್ಲಲ್ಲ ಹಂಗಾಗಿ ಬಂದೇ ಇಲ್ಲ ಮೊಳಕೆ ಹೊಡದಿಲ್ಲವು
ಹ ಹಾ
ಹ್ಮ್
ಹತ್ತಿ ಬೆಳಿದ್ದೀರಾ
ಹ್ಮ್ ಹತ್ತಿ ತೊಗೊರಿ
ಅತ್ತಿ ಏನಗೋಗುತ್ತೆ ಅಷ್ಟೊಂದ್ ಅತ್ತಿ
ಅತ್ತಿ ಬಟ್ಟೆ ಅದಕ್ಕ ಅದಕ್ಕ ಆಗುತ್ತೆ ಬಟ್ಟೆ ಬಟ್ಟೆ ಬರ್ತದೆ ಅದರಿಂದ
ಹಾ
ಮತ್ತೆ ಶೆಟ್ರು
ಹಾ ಹಾ
ಹ್ಮ್ ಅದೆಲ್ಲಾ ಅದರಿಂದನ ಯೂಸ್ ಆಗದು
ಹ ಹ್ಮ ನಮ್ ಕಡೆ ಅತ್ತಿ ಮರಗ್ಲಿದ್ವು ಎಲ್ಲೋ ಒಂದದ ಇು ಅದ್ ಹೆಂಗ ಬ್ರೋ ಬೆಳಿಯೋದು ಹತ್ತಿ ಮರ ಹೆಂಗ್ ಬೆಳೆಯೋದು
ಹತ್ತಿ ಮರ ಅಲ್ಲ ಬ್ರೋ ಇದು ಕಾಟನ್ ಗೊತ್ತು ನಿಮ್ಗೆ
ಕಟನ್ ಬಟ್ಟೆ
ಹಾ ಕಾಟನ್ ಬಟ್ಟೆ ಅದ್ರಿಂದಾನೇ ರೆಡಿ ಆಗುತ್ತೆ
ಹಾ
ಹ್ಮ್
ಹೌದಾ ನೀವೇ ತಯರ್್ತೀರಾ ಬಟ್ಟೆ
ಏ ಇಲ್ಲ ಬ್ರೋ ಒಬ್ರಿ ನಮ್ದು ಇದು ಬೆಳಿ ೇ ಆ ಕಡೆ ಮಾರ್ಕೆಟ್ ಇದೆ ಸೇಲ್ ಮಾಡ್ತವಿ
ಹಾ ಹಾ
ಹ್ಮ್
ಸರಿ ಸರಿ ಸರಿ ಯಾವ್ ತರ ಹತ್ತಿ ಹೇಳ್ತಾ ಇರೋದ್ ನೀವ ಹೇಳಿ ಅಂದ್ರೆ ಬಟ್ಟೆಗೆ ಯಾವ್ ತರ ಗಿಡ ಬರುತ್ತೆ ಇಲ್ಲಿದ್ರೆ ಹೆಂಗ್ ಬರುತ್ತೆ ಅದು
ಇಲ್ಲ ಅದು ಅದು ಆರು ತಿಂಗಳು ಬೆಳೆ ಇರುತ್ತವರು
ಹಾ
ಹಾ ಅದು ನೋಡಿಲ್ವಾ ನೀವು ವೈಟ್ ವೈಟ್ ಇರುತ್ ನೋಡಿ
ಒಯ್ಟ್ು ಒಯತು ಅದೇಬ್ರು ಕಿವಿನಲ್ಲಿ ಇಟ್ಕೊೋ ಹತ್ತಿ ನೋಡಿದ್ದೀವಿ ನಾವು
ಹಾ ಅದೇ ಅದೇ
ಹಾ ಅದೇ ನಾನು ಹೇಳ್ತಾ ಇರೋದು ಬ್ರೋ ಒಂಥರ ಅದರಲ್ಲಿ ಅಂದ್ರೆ ಒಂಥರಾ ಒಂದು ಚಿಕ್ಕದಾಗ ಒಂದ ಇಂಚೆನ ಹೋಗಿ ಇದ್ ಬಿಡುತ್ತೆ ಕಾಯಿ ಅದ ಅದ್ರೊಳಗಡೆ ಸಿಗ್ಲಿದ್ರೆ ಹತ್ತಿ ಇರುತ್ತೆ ಅದ್ರೊಳಗಡೆ ಒಂಥರ ಬೀಜ ಇರುತ್ತೆ ಚಿಕ್ಕದಾಗಿ
ಹಾ ಅದೇ ಅದೇ ಅದೇ ಅದೇ ಅದೇ
ಹಾ ಅದು ನಮ ಕಡೆನೂ ಇದ ಒಬ್ರು ಒಂದ್ ಎರಡು ಮೂರೈದು ನಮ್ಮ್ ಮನೆ ಮುಂದೆನೆ ಒಂದಿತ್ತು ಕುಡ್ದಾಕಿದ್ರು ಹಾ
ಅದು ವರ್ಷನ್ ಗಟ್ಲೆ ಬಿಡಲ್ಲ ಬ್ರೋ ಬರೆ ಆರ್ ತಿಂಗೆ
ಮುದಲ ಇಲ್ಲ ಬ್ರೋ ನಮ್ಮ ಮನತ್ರ ಮರಾನೇ ಆಗೋಗಿತ್ತದು
ಇಲ್ಲ ಬ್ರರು ಅದುಷ್ಟ ಆಗಲ್ಲ
ಹೋಗದ ತೋರ್ಾಗೆ ಬ ಹಾ ಎ್ದ
ಇವಾಗ ಕಾಲಿಗೆ ಕೈಗೆ ಗಾಯ ಆದ್ರೆ ಅದು ಹಳ್ಳಿ ಹಚ್ತಾರ ನೋ ನೋಡಿದರ ವೈಟ್ ಕಲರು
ಹಳ್ಳಿ ಅಂದ್ರೆ ಅದೇ ಒಂಥರ ಕಳ್ಳಿ
ಹಾ
ಹ ಒಂಥರ ಹಾಲ್ ಬರುತ್ತೆ
ಅಲ್ಲಬ್ರು ಅಲ್ಲ ಅದು ಗಾಯ ಅ ಆದ್ರೆ ವೈಟ್ ಕಲರ್ ಅತ್ತಿ ಅಂತ ಗೊತ್ತಾ
ಅದೆಲ್ಲ ಗೊತ್ತಿಲ್ಲಬ್ರು ಹಾ ಹಾ ಹಾ ಗೊತ್ತು ಗೊತ್ತು ಹೇಳಿ ಗೊತ್ತು ಹೇಳಿ ಒಂಥರ ಹಾಸ್ಪಿಟ್ಲ್ಲ್ಲಿ ಹಾಸ್ಪಿಟ್ಲ್ ಅಲ್ಲಿ ಇದ್ ಮಾಡ್ತಾರೆ ಹತ್ತಿ ಯೂಸ್ ಮಾಡ್ತಾರೆ ಹಾ ಹಾ ಇಂಜೆಕ್ಷನ್ ಕುಚ್ಚಿದ್ಮೇಲೆ ಕೊಡ್ತಾರೆ
ಹಾ ಹ ಅದೇ ಅದೇ ಅದೇ
ಹಾ ಹಾ
ಹ್ಮ್ ಅದೇ ನಮ್ ಕಡೆ ಬೆಳೋದು
ಅದೇ ಬೂ ನಮ್ಮನೆ ಹತ್ರ ನಮ್ಮ್ ಮನೆ ಮುಂದೆನೆ ಇತ್ತುದು ಮರ ಇಬ್ರು ಅದ ಆರು ತಿಂಗ್ಲ್ವಲ್ಲ ಇನ್ನು ಜಾಸ್ತಿ ಆಗುತ್ತೆ
ಇಲ್ಲ ಇಲ್ಲ ಇಲ್ಲ ಆರು ತಿಂಗಳ ಬ್ರೋ ಆರು ತಿಂಗಳ
ಹೌದಾ ನಮ್ಮನೆೇ ಮುಂದೆ ಇತ್ತುು ದೊಡ್ಡ ಮರನೇ ಹೋಗಿತ್ತು ಅದು
ಏ ಅದು ಮರ ಆಗಲ್ಲ ಬ್ರೋ
ಹಾ ಹೌದಾ
ಹ್ಮ
ನೀವು ಬೇರೆ ಮರ ಯಾವುದೋ ನೋಡಿರ್ಬೇಕು ನೋಡಿ.
ಹಾ
ಬೇರೆ ಮರ ಆಗಿರ್ಬೇಕದು ಸರಿ ನನ್ ಅಸ್ತೇನಿರಿ.
ಹಾ ಸರಿ ಬ್ರೋ.
ಇದೆ